ಮಷ ಮಾತಾಡ್ತಲ್ಬಡ್ಲ ಮೊನೆ
ಏನ್ ಮಾಡಾ
ಯಾಗ ಬತ ಮಲ್ಲಗ್ ತೀರಿಸ ಸ
ಸು ಕ ಬರಲ ಮಾತಾಡ್ಲ
ಬರ್ತಾವಲ್ಲ ಆದ ಟಾಸ್ಕ್ ಕಂಪ್ಲೀಟ್ ಮಾಡಿಕೊಡ
ಬ್
ಎಷ್ಟು ನಿಮಷ ಆಯ್ತು ಅದು
ಹತ್ತು ನಿಮಿಷ ಮಾತಾಡ್ಬೇಕು
ನ್ ಮಾತಾಡ ಮಲ್ಲೆ ಅದೇ ನಿನ್ನೆ ಹೇಳಳಕತ್ತನ ಆ ಸುಮ್ನೆ ಅದಾಯತ್ಲಿ ನಿಮ್ ಹುಡುಗಿದ ಹೇಳ ಹಳ್ಳಿ ಅದ ಹೇಳ ಇದ ಹೇಳ ಅತ ಗೊತ್ತ ಆಗಲ್ಲ ಒಂದ್ ತಾಸು ಮಾತಾಡೋದುದ್ದೆ ಮತ್ತೊಂದ್ಸರಿ ಕಟ್ ಮಾಡೋದು ಮತ್ತೊಂದ್ ಸರಿ ಮಾತಾಡೋದು ನೀ ಅಭಿ ಹ ಫೇಸ್ಬುಕ್ ವಾಟ್ಸಪದಾಗ ಪಾಸ್ವರ್ಡ್ ಆಗ್ತಾರಲ್ಲ ಏನೋ ಕೋಡ್ ತಗಬೇಕ ಅಂತ ಅಲ್ಲೇ ತೊಗೊಂಡೆ ಭಾರತ ನಸಹತ್ಲ
ಲೇ ಭಾರತ್ ನಸ್ ಹ ಭರತ್ ಮುಸ ಹಾ ಬಾಡಿಕೆದೇನ್ ಕೋಡ್ ಅಂತ ಹಾ ನೋಡಿ ಮಾಡತ ಹ ಹೆಂಗ್ ಡೌನ್ಲೋಡ್ ಮತ್ತೆ
ತಿನ್ನ ಉಮದ
ಗುರುಗಳು ಏನ್ ಮಾಡುತ್ತಿದ್ದಾರೆ ಹೇಳ್ರಿ ಹಂಗಲ್ಲ ಎಲ್ಲರ ಅ
ಆಯ್ ಅವೆಲ್ಲ ಪರ್ಸನಲ್ ಮಾತಾಡ್ಬಾರಡಲ್ಲ ನ
ನ ಪೋನ ನಿನ್ ಎಷ್ಟ ನನ್ಂಗ ರೊಕ್ಕ ಬರ್ತ ಮಾತಾಡ್ತಾರ ಮಾತಾಡ ಬೋಡ್ತಾರ ಬಡ
ಅಲೋ ನೀನ್ ಹಯಕ್ರಿ ಅಲ್ಲ ಅಪ್ಲಿಕೇಶನ್
ಏನು
ಕಾನ್ಸ್ಟಾಬಲ್
ಹಾಕಿದ ಮತ್ತೊಂದು ಬಂ
ಫೋನ್ನ್ಯಾಗ ನಂದೊಂದ ಹಾಕ್ ಮತ್
ಫೋನ್ಯಾಗ ಹೆಂಗ ಬರ್ತದ ಬರಲಾ ಬರಲಾ ಫೋನ್ಯಾ ಗ
ಬರ್ತಂತಂದ್ರ ಅಲ್ಲ ನೀವು
ಇನ್ನ ಒಂಬೈನೂರು ರೂಪಾಯಿಗಪಾ ಒಂಬೈನೂರು ರೂಪಾಯಿ
ಒಂಬೈನೂರು ಹೆಚ್ ಕೆ ನಾನ್ ಹೆಚ್ ಕೆ ನಾ ಎನ್
ಎಚ್ ಕೇ ಅಷ್ಟೆ
ಎಡ್ಡಾ ಹಾಕಬೇಕೀಲ್
ಎರಡು ಹಾಕ್ ಬಿಡ ಹೆಚ್ ನಾ ಹಾಕಿದ್ರೆ ಮೌನು ಏಳನೂರಾ ಐವತ್ತು ಏಳೂರ ಐವತ್ತು ಕೋಟಿ ಅಷ್ಟತ್ ಮಗನಿ ಎಷ್ಟತ್ ಐದ್ ಹದ್ನೈದುನೂರು ಆತ್ತ್ ಮತ್ತೆ ಹದ್ನಾರು ನೂರ ಹದಿನೇಳನೂರು ಆತಲಾ ಹದಿನೆಳನೂರ ಆತಲಾ
ವ ವಾದ್ರೋಲಕ್ಕೆಂತ ಬಗಬೇಕಗೋತನಸಂ
ಇರೋದೇ ನಿನ್ನೆ ಎರಡ ನೂರು ಒಪ್ಪೇದು ಎರ್ ಅದೇ ನೀನ್ನ ಎಂಟನೂರಪಾಯ್ದು ನೀವು ನಮ್ಮ ಅಪ್ಪ ನೋಡಟ್ಟ ಹಾಕ ಎಲ್ಲಿರ್ತವ
ಮನ ಹಾಕ್ಬೇಕಂತ ಅದ ಏನ್ ಮಾಡ್ಬೇಕಂತ
ಹಾಲ್ ಟಿಕೆಟ್ ಬರ್ದದ ಆಯ್ತು ಹೋಗೋದು ನೋಡದು ಹೋಗದು
ಇಲ್ಲಿಲ್ಲ ಅಂತ ಸೆಂಟರ್ಗಳಿಲ್ಲ ನೈಟ್ ನ ಹಾಕಲ್ಲ ಹಾಕ್ಸಲ ಕೇಳಕ್ಂತ ಸಂಟ್
ಸೆಂಟರ್ ಗೋಳ ಇಲ್ ನೋಡ ಕೆಳ ಅದು ಸೆಂಟರ್ಗಳು ಕೇಳಿಲ್ಲ ಅವ್ರನ್ನ ಹಾಕಿಲ್ಲ ಹಾಲ್ ಟಿಕಟ್ ಒಮ್ಮೆಲೆ ಬರ್ತ ತಾನೇ ಇಲ್ಲಿ ಆಗ್ತದತ್ರ ಹೆಚ್ ಕೇ ಅಂದ್ರೆ ಇ ಇಲ್ಲಾಯಿತ ಇಲ್ಲಾಯ ಹಾಕ್ಬಿಡು ನಾ ನಾನ ಹೆಚ್ ಜಿ ಕೆ ಅಂದ್ರೆ ಫುಲ್ ಕರ್ನಾಟಕ ಬರ್ತ್ಲ ಬರ್ಲಾ ಆರು ಕೋಟಿ ಜನದಾಗ ಯಾವ ಬರ್ತದ ಯಾವಂದ್ರ ಮೂರ್ ಸಾವಿರಾ
ಯೋಸ ಹಾಕಾರ ಆರು ಕೋಟಿ ಜನ ಹಾಕಾರ್
ಅಲ್ಲಾ ಅಷ್ಟ್ ಜನಾ ಆರ ಎಷ್ಟ ಜನ ಹಾಕತ್ತಾರಾ ಅಂದ ಒಂದ್ ಹತ್ತು ಲಕ್ಷ ಜನ ಹಾಕತ್ತಾರ ಎಷ್ಟ ಆಕ್ತಾರ ಅಷ್ಟಕ್ಕೆ ಮ ನಾನ್ ಹೆಜಿಕೆ ಅದು ಅದ್ರದ್ರೆ ಕರ್ನಾಟಕದವ್ರರು ಯಾರನ್ನ ಹಾಕ್ಬೋದು ಕರ್ನಾಟ ಅದು ಯಾರನ್ನ ಹಕ್ಬೋದ್ಲೇ
ಹಾಕಬಹುದ ಲೇ ಎಡ್ ಕಡೆಗ ಇರುತ್ತಲ್ ಚಾನ್ಸ ಅಕಾಡನು ಮಾಡ್ತಾರ ಈ ಕಡೆ ತಗೋತಾರ ಸುಮ್ನೆ ಅದಕ್ಕೆ ಕೇಳ
ಹ್ಮ ನೋಡತ್ ಹೆಚ್ಚ ಹಾಯ್ಕೀನಿವಾಗ ನಿನ್ನೆ.
ಅದೊಂದ ಹಾಕಿ ಬಿಡು ಯಾಕ ಏನ್ ಆತ್
ನೀ ಹಾಕ್ಕತಿ ಎನ್ ಇನ್ನ
ಹ್ಮ್ ಮತ್ತ
ಹಾ ನಿನ್ನೆ ಇದಾಯ್ಕಿನಿ ಚಷ್ಟ ಎಂಬತ್ತೇಳು ಹಾಕಿನಾ
ಚಷ್ಟಟ ಮರ
ಇದು ಇದ್ದಿದ್ದೆ
ಇದೆಯಾ ಎಲ್ಲ ಅಷ್ಟ ಆಗ್ಬೇಕತ ನೀ ಈಗ
ಹ್ಮ ಐಟ್ ಎಲ್ಲಾ ಹಾಕ ಎಲ್ಲಾ ಹಾಕೇದ
ಹ್ಮ್ ಹ್ಮ್
ಅಲ್ಲೇ ಆಕ್ತಿ ಹಾಕದ ಆಕ್ತಿ ಓದ್ಬೇಕು ಓದಲಾರ್ದ ಆಗ್ತದ ಎಂತ ಹೇಳಿ
ಅದುಕಲ್ಲ ಗಪ್ ನಾನ
ಆಯ್ತೆ ಅದಕ್ಕೆ ಒಂದ್ ಆಯ್ತ ನಗೆ ಹ್ಮ ಮಜ ಕಕ ಆಯ
ನನ ಹಾಕಂತ ಅಂದ್ರ ಅದ ಸುಮ್ನೆ ಹಾಕಂತ ಅವೇನ್ ಬರವಲ್ಲ ಅಲ್ ಟಿಕ್ಕಾಕೋ ನಮ ದಯವ ಇತ್ತಂದ್ರ ಅಲ್ವಾಗ ಯಾರನ್ನ ಎಂಗನಲ್ಲಂತ ಸು್ಣ ಆಯ್ತ
ಹ್ಮ್ ಆಕಿಂದ ಯಾಕೆ ಬರೋದು ಅವಾಲಯಸಂದ ಕೊಂತ
ಬರ ಹಲ್ತಂತದಕಂತ
ಹ್ಮ್ ಹ್ಮ್ ಪಾ ಪಾಸ್ ಮಾಡಿಸಿದೆಲ್ಲ ಇನ್ನ
ಇಲ್ಲ
ಯಾಕ ರೊಕ್ಕಚ್ಚ ಹೆಂಗಗೆ ಆತವ್ರಿ
ಪಕ್ಕಿಲ್ಲ ಅಲ್ಲ ನೀವು ಪಾಸ್ ಆದ ನಮ್ಮ ಬಂದ ಇವಾಗ ರಿನೋ ಅ್ ಮಾಡಿಸಿಿ ರಿನೋ ಮೆಡಿಸಿನ್ ಇ ಮೂವೈತ್ತು ತಾರ ತ ನಲ್ಲ
ಅದೇ ಎಂದ ಮಾಡಿಸ ಅಂದೆ
ಅವಾಗ ಮಾಡ್ಿದು ಎಷ್ಟ ದಿವಸ ಆಯ್ತು ಇಷ್ಟೊತ್ತಿಗೆ ಇ ಮ ಸಾರ ಪೋತ
ಕ ಅದ ಕೈತ್ ಆಯ್ಕನ ಮಾಡ್ಸದ್ ಬಿಟ್ಟ ಆಯ್ಕನ್ ಬರತ್ ಮರಿನಲ್ ಮಾಡ್ಸಕ್
ಎತ್ತುಿ ಮಾ ಹಕಬಿಟ್ಟು ಹಕೋಂತದ ಪಾಸ್
ಹೊಸ್ಥಾ ನಾಯಕರು ಉಚಿ ತಪಾಸ ಪಾರತ ರಿಷಿಫ್ಟ ಅದೆ ಅಲ್ಲಟ ಅದು
ಆ
ಹೊಸಪ್ಪಾ ಸಾಯಕ್ರಾ
ಹಾ
ಉಚಿತವಾಗಿ ಬರ್ತದ
ಅದೇ ಮತ್ತೆ ಹೇಳ ಆತದು ಪಾಸ್ ಹಾಕಂತ ಹೇಳಿದ ನಾಕನೇ ಹೊಲ್ತದ ಏನ್ ಪಾಸ್ ನಾಕ ಹೊಲ್ತು ಹಸ್ ಹಸ್ಲ್ ಹಾಕ ಪೀಚಿನಕ ಏ ಆಕತ್ತ ಉಂತ ಕುಿ
ನಂದು ಹಾಕಿದೆ ಹಾಸ್ಟ್ಲ್ ಹಾಕ್ತನಂತ ಹೇಳಿದಾನ
ಯಾರು ಆಯ್ಕಿಲ್ಲ ಇದು ಆಯ್ಕಿಲ್ಲ
ಮತ್ತ ಆಕ್ ನಿಂದಲ್ಲ
ಮತ್ತೆ ಏನ್ ಹೇಳ ಹೇಳಲ್ಲ ಪಾವನ್ ದಿವಸ ಹೇಳಿದ್ದ ಮಗ ಹೇಳಏ ಹ
ಅ ಹಾ
ಏನ
ಕ ಇಲ್ಲ ಹಾಕ ನಂದ ಹಾಕ್ನಂತೆಲ್ಲ ಏನ್ ರೊಕ್ಕ ನ್ ಹಾಕಂಗಿಲ್ಲಲ್ಲ ಅದಕ್ಕೆ ಹೇಗಪ್ಪ ಗಪುರ ಅಲ್ಲ ರೊಕ್ಕ ರಾಕಂ ಜಿಲ್ಲಲ್ಲ
ಇಲ್ಲ ಇಲ್ಲ ಪ್ರಿಂಟ್ ತಕೋಬೇಕ ಅಷ್ಟೇತ್ ನೋಟಿ ಸಾಾರ್
ಇರುಸಭಾಷರ
ಹಾ
ೋಸಲ್ಲ ಗಾಸ್ ಮುಕ್ಕಾಸ್ ಮು ಹ್ಮ್ ಆ ಅಲೋ
ಅಲೋ
ಅ ಐದು ತೊಳೋದಾರಲ್ಲಿ ಮೂರಾಗ
ಹ್ಮ ನಿನ್ನೆ ಏನ್ ಮಾಡಿವತ್ತು ಹೋಗ್ಬೇಕಂತ ಕುಮಕ್ಕ ಕಲ್ಲ ಒ ಬ ಮ ಕಣ್ಣಿ ಹೋಗೋದಾಗಿದ್ದ ವರ್ಷ ಹೋಗ ಈ ವರ್ಷ ಹೋಗಿದ ಮೊದ ಅದಗತ್ರಿ ದ ವರ್ಷ
ಎಸತ್ತ ತುಳ
ಹ್ಮ ಎದಕ್ಕೆ ನಾಕ್ ನಾಕ ಆಗಿತ್ತು ಹಾ ಹ್ಮ
ನಾವ್ನು ಹೋಗಿಲ್ಲಪ್ಪ ಮೂರ್ ಗಬೆ ಅಷ್ಟ ಹೋಗಮ್ಮ ಹ
ಹಾ ನಾ್ ಹೋಗ್ತಿದ್ದೆ ಯ ಜಿಗ್ಗೆ ತಂದಬೇಕಂತ ನಿ ಬಿ ಬರಾಕತ್ನಾ ಅದಳ ದಾಗ ಬಲ್ತ
ಹೋಗ್ಬೇಕಕ್ ಒಂದ್ನ ಆದ್ಮೇಲೆ ಇದ್ ಬರ್ಲಿಲ್ಲ ಎಲ್ಲ ಆದ್ಮೇಲೆ ಹೋಗತ್ತ ಕಷ್ಟ ಇದ್ರದ ಅಷ್ಟೇ ಕಷ್ಟ
ಹ್ಮ್
ಹ
ಅದ ಓದ್ ಇದ್ ಬರದ್ ಬಿಡು ಅದ್ದಳ್ತ ಅಷ್ಟ ಕಷ್ಟ ಅ ಮತ್ತೇಏನ್ ಮಾಡತತಿಿದ್ದಾಳ ಆದ ಮನೆಗೆ ಎಬ್ಸಿದ್ರಂಗೆ ಮನೆಗೆ ಅಬಿಸ್ತನ ಅ್ದಲ್ಲ
ಎಲ್ತರ ಇದಲ್ಲ ನೀಯ
ಎಬ್ಸಿದ್ರ ಆಯದ್ಮ್ಮ ಬರ್ದವ ಅಂತಂದ ಹೆಂಗ ಮಕ್ಕಂಬ ಆ ಕಡೆ ಇದಕ್ಕೂ ಹೋಗದಿಲ್ಲ ರಂದಿಂಗ ನ ಹೋಗುದಿಲ್ಲ ಕಡ ಕ್ಣ ಬಲ್ಲ
ಎಕ್ಕಡೆ ಹೋಗಿಲ್ಲ
ಆ
ಎಕ್ಕಡ ಹೋಗಿಲ್ಲ
ಅಲ್ಲ ರನ್ನಿಂಗ್ ಹೋಗುದಿಲ್ಲ ಈಡೆ ಈ ಕಡೆ ಹೋಗುದಿಲ್ಲ ಮ ಕಂಬಿಟ್ ಮೇನೆ
ಹ್ಮ್ ಹ್ಮ್ ಇವತ್ ಯ ಸರ್ ಬರ್ತಾರ
ಹವನ್ ದತಲ ರವಿದು
ಬರ್ಲತ್
ಯಾರ ಮತ್ತೆ ಎಡ್ ಸಾವರ್ ಬಗ್ಗೆನ ಬರ್ತಾನೆ ಅಲ್ಲಿ
ಏಡು ಬರತ್ರರ ಪಂದರು
ಹ್ಮ್
ಆಯ್ತ್ ಮತ್ತನ್ ಆಡಿ ಬಿಡ್ತ ನ ಪೇಪರ್ ಅದನ್ಸ
ಯಾವ್ದ ಸೈನ್ಸ್ ಪಾಲಿಟಿಕಲ್ ಸೈನ್ಸ್
ಲಾಸ್ಟ್ ಹ ದವದಾನ ಗತ್ತಲ ಒತ ಹ್ಮ್ ಅದದು ಕದ
ಅದ ಯಾರ ನಮ್ಮ ಗ್ರೂಪ್ ಗೆ ಯಾಕಿಯಾನ್
ಆ
ನಮ್ ಗ್ರೂಪ್ಗೆ ಯಾಕೆ ಒಂದೆ ನಮ್ ಗ್ರೂಪ್ ಇದೀಯ ಆನ್ಸರ್ ಹೆಂಗಿರ್ದ ಹಂಗೆ ಆಗ್ತಾರ ನಾವು
ಗ್ರೂಪ್ ಆಕೆಯನ್ನು
ಅದೇ ಎಕ್ಸಾಮ್ ಇದ್ದಾ ಪಳ ಅಂತ ಬರ್ತಾವ
ಹ್ಮ್ ಅದ ಪ್ರಾಜೆಕ್ಟ್ ಏನಾಗತಲ್ಲ ಹ ಪ್ರಾಜೆಕ್ಟ್ ಮಾಡಿಸಾನ
ಹೌದ
ಆದ್ ಬ ಸೂರಮಸ ಅಮ ಚರ್
ಹ್ಮ ಮ್ ಅರವತ್ತು ರೂಪಾಯಿ ಒಟ್ಟು ಮಾಡಿಸಿದ ಮಧ್ಯಾಹ್ ಮಾಡಿಸಿದ
ನಾ ಮಾಡ ಮಾಡಸಿಲ್ಲಲ್ಲಯ ಮಾಡಸ್ಬೇಕು
ಹೇಳು ಅವನಿಗೆ ಏಳು ಸೂರ್ಯ ಆ ಬೈಂಡಿಂಗ್ ಮಾಡ್ಬೇಕಂದ್ರೆ ಆಯ್ತಿಕ ಚಾರ್ಜ್ ಇಲ್ಲ ಕಟ್ ಮಾಡ್ತನಿ ಕಟ್ ಮಾಡ್ ನೀನೆ